ಅಲ್ಲ ಶುಭ ಮಧ್ಯಾಹ್ನ ಸರ್ ನಿಮಗೆ ನಿಮ್ದು ಊಟ ಆಗಿದೆಯಾ ಸರ್ ಈಗ ಶುಭ ಮಧ್ಯಾಹ್ನ
ನಿಮ್ಗೂ ಸ ಸುಭ ಮಧ್ಯಾಹ್ನ ನಿಂದು ಊಟ ಆಯ್ತಾ
ಸರ್ ನಾವ್ ಚೆನ್ನಾಗಿದ್ದೇ ಸರ್ ನಮ್ಮೂಊರಲ್ಲಿ ಮಳೆ ಬೆಳೆ ಎಲ್ಲಾ ಚೆನ್ನಾಗಿದೆ ಸರ್ ಈಗ ಮಳೆ ಬೆಳೆ ಇದ್ದರೆ ಸರ್ ಮನುಷ್ಯ ಚೆನ್ನಾಗಿರುತ್ತದೆ ಸರ್
ಡೆ ನಿಮ್ಮಲ್ಲಿ ಚೆನ್ನಾಗಿದೆ ಅಂದ ಅಷ್ಟ ಚೆನ್ನಾಗಿದೆ ಅಂದ ಆಯ್ತು ನಮ್ಮೂಊರಲ್ಲಿ ಮಳೆ ಮಳ ಏನು ಚೆನ್ನಾಗಿಲ್ಲ ಯಾಕೆಂದ್ರೆ ಗಾಳಿ ೂತಾ ಇದೆ
ಸರ್ ಕಾಳ ಹತದೆ ಅ ಸರ್ ನಿಮ್ಮ ಊರಲ್ಲಿ ಸರ್ ಗಿಡಗಳ ಸಂಖ್ಯೆ ಕಡಿಮೆಯಾಗಿದೆ ನಾನು ಒಂದೇ ವಾಕ್ಯದಲ್ಲಿ ಹೇಳುವುದಕ್ಕೆ ಕಾರಣವೆಂದರೆ ಹ್ಮ್ ಗಿಡಗಳ ಸಂಖ್ಯೆ ನೀಮ್ಮ್ೂರಲ್ಲಿ ಕಡಿಮೆಯಾಗಿದೆ ಯಾಕೆಂದ್ರರೆ ಗಿಡಗಳನ್ನು ಕಡೆಿದು ಮಾರುತ್ತಿದ್ದಾರೆ ಸರ್ ನಿಮ್ಮ ಊರಲ್ಲಿ ನನಗೆ ಕಂಪ್ಲೇಂಟ್ ಬಂದಿದೆೆ ಸರ್ ನಾನು ಎಸ್ ಪಿ ನಿಂಬರಿಗೆ ಅಂತ ಸರ್ ಸರ್ ನಾನು ಎಷ್ಟ ಇದ ಸರ್ ನನಗೆ ಕರೆ ಬಂದಿದೆ ಸರ್ ನಾನು ಅದಕ್ಕೆ ಕಾನೂನಿನ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ ಯಾಕೆಂದ್ರೆ ಅವರು ಹೊಟ್ಟೆಪಾಡಿಗೆ ಅವರು ಮಾಡುತ್ತಿದ್ದಾರೆ ಸರ್
ಇವಾಗಪ್ಪ ಪರಿಸರದ ಬಗ್ಗೆ ಮಾತಾಡ್ತಿದಾರೆ ಪರಿಸರ ಎಂದರೆ ನಿಮಗೆ ಗೊತ್ತೇ ಇಲ್ಲ ಈ ರೀತಿ ಮಾತಾಡ್ತಾ ಇದ್ರೆ ಪರಿಸರ ಎಂದರೆ ನಮ್ಮ ಸುತ್ತ ಮುತ್ತಲಿನ ಜೀವಂತ ಪ್ರಾಣಿಗಳು ಮತ್ತು ನಿರ್ಜೀವ ಮಣ್ಣು ಅಂಶಗಳು
ಹ್ಮ ಸರಿ ಈಗ ಪರಿಸರ ಅಂದ್ರೆ ನಾನು ಹೇಳುವುದು ಅಂದರೆ ಈಗ ಈಗ ಮನುಷ್ಯರು ಆಗಲಿ ಸರ್ ಪ್ರಾಣಿಗಳು ಆಗಲಿ ಪಂಕ್ಷ ಮತ್ತು ಕೀಟನಾಶ ಇವೆಲ್ಲವೂ ಪರಿಸರದ ಮೇಲೆ ಅವಲಂಬಿತರಾಗಿದ್ದಾರೆ ಸರ್ ಯಏಕೆಂದರೆೆ ಪರಿಸರ ಎಂಬುದು ಬಹಳ ಮುಖ್ಯ ಸರ ಜೀವನದಲ್ಲಿ ಪರಿಸರವಿದ್ದರೆ ತುಂಬಾ ಮುಖ್ಯವಾಗಿರುತ್ತದೆ ಸರ್ ನಾನು ಹೇಳ್ಕೊಡುತ್ತೇನೆ
ಪರಿಸರದ ಕೆಲವೊಂದಿಷ್ಟು ಮುಖ್ಯ ಅಂಶಗಳಿವೆ ಗಾಳಿ ನೀರು ಮಣ್ಣು ಸಸ್ಯಗಳು ಪ್ರಾಣಿಗಳು ಗಾಳಿಯಿಂದ ಜೀವಿಗಳು ಬರುತ್ತದೆ
ಸರ್ ಗಾಳಿಂದ ಗಾಳಿ ಮುಖ್ಯ ಸರ್ ಗಾಳಿ ಗಾಳಿ ಇಲ್ಲದಿದ್ದರೆ ಜೀವನಕ್ಕೆ ತುಂಬಾ ಅಪಾಯಕಾರಿ ಇದು ಸರಿ ಯಾಕಂದ್ರೆ ಈಗ ಸರ್ ಈಗ ಗಿಡಗಳು ಆಕ್ಸಿಜನ್ ದೊರಕುತ್ತವೆ ಸರ್ ಈಗ ಗಿಡಗಳು ನಮಗೆ ಆಕ್ಸಿಜನ್ ಕೊಡುತ್ತವೆ ಸರ್ ನಾವು ಗಿಡಗಳನ್ನು ಹಚ್ಚಬೇಕು ಸರ್ ಎಷ್ಟು ಗಿಡಗಳನ್ನು ನೆಡಬೇಕೆಂದರೆ ಸಾಕಷ್ಟು ಗಿಡಗಳನ್ನು ನೆಡಬೇಕು ಯಾಕೆಂದ್ರೆ ಗಿಡಗಳು ನೆಟ್ಟರೆ ಸರ್ ನಮ್ಮ ಆರೋಗ್ಯದಲ್ಲಿ
ಕಡಿಮೆ ಕೆಲವೊಂದಕ್ಕೆ ಪರಿಸರದ ಮಹತ್ವ ಇರುತ್ತದೆ ಜೀಗಳ ಮತ್ತು ಅಗತ್ಯವಿರುವ ಸಂಪನ್ಮೂಲವನ್ನು ನಡಿಸುತ್ತದೆ ಹವಾಮಾನವನ್ನು ಇಟ್ಟಿಸಿದೆ ಆಹ ನೀರು ಮತ್ತು ಆಸರೆಯನ್ನು ನೀಡುತ್ತದೆ ಪರಿಸರ ಸಂತೋಲವನ್ನು ಕಾಪಾಡುತ್ತದೆ ಹೌದಲ್ವಾ ಇದೇ ರೀತಿ ಇದ್ರೆ ಪರಿಸರ ಮಾಲಿನ್ಯ ಸಹ ಪರಿಸರ ಪರಿಸರಕ್ಕೆ ಹಾನು ಉಂಟು ಮಾಡುವ ಅಂಶವನ್ನು ಪರಿಸರ ಮಾಲಿನ್ಯ ಎಂದು ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ವಾಯು ಅಂದ್ರೆ ಗಾಳಿಯಲ್ಲಿ ನೀವು ಏನಾದ್ರು ರಸ
ನೀವು ಎಲ್ಲಿ ನೋಡ್ತಾ ಇರುವುದು ಗೊತ್ತಿಲ್ಲ ಸರ್ ನನಗೆ ಈಗ ಗಾಳಿ ಎಂಬುದು ಬಹಳ ಮುಖ್ಯ ಸರ್ ಗಾಳಿ ಬೆಂಕ್ ಬೆಂಕಿ ನೀರು ಇವು ಯಾವುನು ಮನುಷ್ಯನಿಗೆ ತುಂಬಾ ಅಪಾಯಕಾರಿ ಇಲ್ಲ ಸರ್ ಈಗ ಗಾಳಿ ಬೇಕು ಮನುಷ್ಯ ಗಾಳಿ ಇಲ್ಲದಿದ್ದರೆ ಮನುಷ್ಯನು ಬದುಕುವುದಿಲ್ಲ ಈಗ ಬೆಂಕಿ ಬೇಕು ಈಗ ಒಂದು ರೊಟ್ಟಿ ಮಾಡಲು ಬೆಂಕಿ ಬೇಕು ಸರ್ ಬೆಂಕಿ ಇಲ್ಲಲ್ಲಿದರೆ ಬೆಂಕಿ ಇಲ್ಲದ್ರೆ ರೊಟ್ಟಿ ಬೇಯೋದಿಲ್ಲ ನಿಜ ಹೌದಲ್ವ ಅಣ್ಣ ನಾನ್ ಹೇಳ್ತಿರುವುದೂ ನಿಜ ಸರ್ ಈಗ ಬೆಂಕಿ ಎಲ್ಲವೂ ಬೇಕು
ಕೇಳಿ ಕೇಳಿ ಹೌದು ಬರಿ ಪರಿಸರ ಮಾಲಿನ್ಯದಿಂದ ನಾವು ಪರಿಸರ ಸಂರಕ್ಷಣೆ ಮಾಡಬೇಕು ನಾನು ನೆಡಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಪೂಲ್ ಮಾಡಬೇಕು ಟ್ಯಾಗ್ ಸರಿಯಾದ ಇಲಿವರಿ ಮಾಡಬೇಕು ನಮೀಕರಿ
ಸರ್ ಈಗ ಪ್ಲಾಸ್ಟಿಕ್ ಗಳನ್ನು ಎಲ್ಲಿ ಬೇಕ ಪಕ್ಕದ್ರಲ್ಲಿ ಒಗೆಯಬಾರದು ಏಕೆಂದ್ರೆ ಪ್ಲಾಸ್ಟಿಕ್ ನನ್ನು ಪ್ರಾಣಿಗಳು ತಿಂದರೆ ಅವುಗಳಿಗೆ ಒಂದ್ ಸ್ವಲ್ಪ ಹೊಟ್ಟೆಗಳಲ್ಲಿ ಆರೋಗ್ಯ ದಲ್ಲಿ ಏರು ಏಕೆಂದ್ರೆ ಸರಿ ಈಗ ಹೋರಿಗಳನ್ನು ಬನಕರುಗಳನ್ನು ಬೀದಿಗೆ ಅವು ಪ್ಲಾಸ್ಟಿಕ್ ಬೀದಿಗೆ ಬರುತ್ತಿದ್ದವೆ ಸರ್ ಈಗಿನ ದಿನಮಾನಗಳಲ್ಲಿ ಅವುಗಳಿಗೆ ಪ್ಲಾಸ್ಟಿಕ್ ತಿನ್ನ ಬಾರದು ಎಂದರೆ ನಾವು ಪ್ಲಾಸ್ಟಿಕ್ ಅನ್ನು ಹೊರಗೆ ಹಾಕಬಾರದು
ಹೌದು ನೀನು ಹೇಳುದು ಸರಿನೇ ಆದರೆ ಕೆಲವಂದಷ್ಟು ಪರಿಸರ ಜೀವಿಗಳು ಚಿತ್ರಕ್ಕೆ ಅತ್ಯಂತ ಮುಖ್ಯವಾಗಿದೆ ಪರಿಸರವನ್ನು ಸಂರಕ್ಷಿಸೋದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ
ಅವ ಬಿಡಿಸರ್ ಈಗ ಪರಿಸರ ಸಂರಕ್ಷಣೆಯ ಮುಖ್ಯ ಮೂಲ ಈಗ ಮಾನವ ಈಗ ಮಾನವನೇ ಪರಿಸರ ಸಂರಕ್ಷಣೆ ಮಾಡಬೇಕು ಈಗ ಏನಾದ್ರು ಪ್ರಾಣಿ ಮಾಡುತ್ತಿದೆ ಏ ಸಂರಕ್ಷಣೆ ಮಾನವನು ಪರಿಸರ ಪರಿಸರ ಎಂದರೆ ಪ್ರಾಣಿ ಅಲ್ಲ ಸರ್ ರ ಪರಿಸರ ಅಂದರೆ ಪ್ರಕೃತಿ ಸರ್ ನಾನು ಒಂದೇ ಮ ಯ
ನೀವು ಪರಿಸರದಲ್ಲಿ ಪ್ರಾಣಿಗೆ ಬರುತ್ತಾನೆ ಪ್ರಕೃತಿ
ಹೌದು ಸರ್ ಮತ್ತೆ ಈಗ ಮೈಪೂರಲ್ಲ ಎ. ಿಯಗತ್ತವೆ ಕಾಡಿನ ಕಾಡಿನಳಗಳಲ್ಲಿ ಎಷ್ಟು ಗಿಡಗಳ ಸಂಖ್ಯೆ ಎತ್ತಿರುತ್ತದೆ. ಅಷ್ಟು ಪರಿಸರ ಮಾಲಿನ್ಯ ಉಂಟಾಗುದಲ್ಲ ಇದು ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಹದಲ್ಲ ಸರಿ.
ಒಂದೆ ಮಾಿನ ಹ್ಮರಿ್ಮ .
ಸರಿನೇ ಆದರೆ ನೀವು ಇಷ್ಟು ಅವಸರವಾಗಿ ಮಾತನಾಡಿದರೆ ನಮಗೂ ತಿಳಿಯುವುದು ನಿಮಗೊ
ಈಗ ಸರ್ ನಾನು ಅವಸರ ಮಾತಡ್ ನ ಎಷ್ಟು ನಿವರೆಗ ಸರ್ ನರ ಮಾತನಾಡ. ನ ನನ್ನ ಪೊಲೀಸ್ ಸ್ಟೇಷನ್ ನಲ್ಲಿ. ಮತನಾಡಬೇಕಾಗತೆ ಸರ್ ನಾನು ಅವಸರ.
ಕೆಲವೊಂದು ಅಂಶೆಗಳನ್ನು ಕಲೆಯಬೇಕಾದರೆ ನಮವು ಗಮನವಿತ್ತುು ಕೇಳಿ ಆ. ಪಡೆದರೆ ತಾನೇ ಅವರಿಂದು ಕೆಲವೊಂದಿಷ್ಟು ಅಂಶವನ್ನು ಪಡೆಯಲು ಸಾಧ್ಯ. ರ್ ಮಾಡಿದ್ರ ನಗ ನ ಹೌದಲ್ವಾ ಪರಿಸರ ಅಂಶಗಳದೆ .
ಈಗ ಸರ್ ಈಗ ಅವರಿಗ್ ಬಿಡಿ ಸರ್ ಈಗ ನನ್ನ ಫ್ರೆಂಡ್.
ಾಜ ಪರಿಸರ ಮಾನವ ನೀ.
ಈ ನನ್ನ್ರಂಡ್ ಈಗ ನನ್ನ ಫ್ರ. ಹ ಮಂಜುನಾಥ್ ಅಜಿ ಅವರು ಈಗ. ದಾವನಹಳ್ಳಿಯಲ್ಲಿ ಬಂದು ಅವನು ಪರಿಸರ ಸಂಾಪಣೆ ಮಾಡ. ಅವನಗಳನ್ನು ಹೆಚ್ಚಾಗಿ ಪರಿಸರಕ್ಷಣ ಸ್ವಂತ್ರ ಮಾಡ. ಅವನುಿಗೆ ಹೆಚ್ಚಾಗಿ ಗಿಡಗಳನ್ನು ನಡುತ್ತಿದ್ದಾನೆ ಮತ್ತು ಅವನು. ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ ಅನ್ನು ಹೊತಿದ್ದಾನೆ ಸರ್.
ಹೌದು ನೀಟ್ಟ ಹೌದು ನೀವು ಇದು ಉತ್ತಮ ್ರೇಗನ್ಫ್ರೂಟ್ ದಿಂದ ಒನು ಬಿಳೆಯನು ಬೆಳ ಜದನೆ ಪರಿಸರಕ್ಕಾಗಿ ಏನ್ ಮಾಡ ಹಚ್ಚಿದ್ದಾನೆ ಅಂದ್ರೆ ನಾನ
ಸಾವಿರಾರು ಮಾವಿನ ಗಿಡಗಳನ್ನು ನ. ತೋಟದಲ್ಲಿ ಅವು ಹಳ್ಳಿ ಗಾಡುಗಳಲ್ಲಿ ಹಚ್ಚಬೇಕು ಸರ್ ಅಷ್ಟು ಮಾವಿನ ಗಿಡಗಳನ್ನು ಈ. ಗಾಳಿಯ ವಾತಾವರಣಕ್ಕೆ ಏನು ಹೋಗುದಿಲ್ಲ ಈಗಾವು ಗಾಳಿ ನಮಗೆ ಕೊಡುತ್ತಿದ್ದ. ಅವು ಮಾವಿನ ಗಿಡಗಳು ನಮಗೆ ಗಾಳಿ ಕೊಡುತ್ತೆ ಯಾವ ಸರಿ ಹೇಳಿ ನೋಡಣ ಈಗ ನೀವು.
ುತ್ತದೆ ಜೀವಿಗಳಿಗೆ ವಿಸ್ರಾರ ಶುದ್ಧ ಗಾಯನ್ನು ಒದಗಿಸುತ್ತದೆ ಯಾವುದೋ ಗಿಡ ಮರ. ಕುಡಿಯಲು ನೀರು ಮತ್ತು ಆಹಾರ ನೀಡುತ್ತದೆ ಹೌದಲ್ವಾ.
ಹಾ. ಈಗ ನಾವು ಒಂದು. ಪರಿಸರ ಮಾ ಗಾಡಿ ಪ ಮನು .
ಹೌದು ಹೋಗ ನೀವು ಹೇಳ್ತದು ಸತ್ಯ ಆದರೆ ಮಹತ್ನಾಯಕ. ಗೇಡ ಎಂದಿಲ್ಲ ಈ ರೀತಿಯ ಕುಡಿಯಲು ನೀರು ಮತ್ತು ಆಹಾನ ನೀಡುತ್ತದೆ ಯಾವುದು. ಪರಿಚರ ಮಳೆ ಮತ್ತು ಅವಮಾನವನ್ನು. ರದಲ್ಲಿ ಇಲ್ಲಿಡುತ್ತದೆ ಯಾವುದು ಪರಿಸರ ಜೀವ ವೈದ್ಯನ್ನು ಕಾಪಾಡುತ್ತದೆ ಯಾವುದು.
ಈಗ ಪರಿಸರ ಹೌದು ಈಗ. ನಾನು ಹೇಳ ನಾನು ಹೇಳುತ್ತಿರುವುದರ ಉದ್ದೇಶ ಎನೆಂದ್ರೆ. ಪರಿಸರ ಮಾನನಿಗೆ ಮುಖ್ಯ. ಈಗ ಎಷ್ಟು ಗಿಡಗಳ ಸಂಖ್ಯೆ ಹೆಚ್ಚಿರುತದೆ ಸರ್ ಅಷ್ಟು ಆ ಪ್ರಮಾಣದಲ್ಲಿ ಮಳೆ ಆಗುವ. ಸಾಧ್ಯತೆ ಇರುತ್ತದೆ ಅ ಪ್ರದೇಶ. ಲ್ಲಿ ಮಳೆ ಆಗುವ ಸಾಧ್ಯತೆ ಹೆಚ್ಚಿದೆ ಸರ್ ಪರಿಸರ ಎಲ್ಲಿ ಹೆಚ್ಚಿರುತ್ತದೆ ಸರ್. ಅಲ್ಲಿ ಬಹಳ ಹೆಚ್ಚಿರ್ತದೆ ಸರ್.
ಪರಿಸರವನ್ನು ನಾವು ಕಾಪಾಡಿದರೆ ಪರಿಸರ ನಮ್ಮನ್ನು ಕಾಪಾಡುತ್ತೇವೆ. ಹೌದಲ್ವಾ ಪರಿಸರ ಮಾಲಿನ್ಯದ ಕಾರ ಹ . ಮಾಲಿನ್ಯದ ಕಗಳು ಅನಕ ವಾಹನಗಳಿಂದ ಹೊರಬರು ಹೋಗಿ.
ಈಗ ಗಿಡಗಳ ಸಂಖ್ಯೆ ಹೆತ್ತಿರುವುದರಿಿಂದ. ಮಳೆ ಬರುವ ಸಾಧ್ಯತೆ ಹೆಚ್ಚಿರುತದೆ ಯಾವ ಪ್ರದೇಶದಲ್ಲಿ ಗಿಡಗಳ ಸಂಖ್ಯೆ ಹೆಚ್ಚಿರ್ತದೆ. ಆ ಪ್ರದೇಶದಲ್ಲಿ ಮಳೆ ಬರುದು ಅ ಸಾಾಧ್ಯತೆ ಹೆಚ್ಚಿನ ಸಾಧ್ಯತೆ. ಮತ್ತು ಆ ಪರಿಸರದಲ್ಲಿ ಈಗ
ಪರಿಸರ ಉತ್ತಮವ ಇದರೆ ಮತ್ತ ನಿಮಗೆ ಬೇಕಾಗಿರುವ ಮಳೆ ಬೆಳೆ ಬೆಳೆಗಳು ದರ ಇರ್ತದೆ ಪರಿಸರ ರಿಲ್ಲ ಅ್ರ ಈ ರೀತಿ ಪರಿಸರಕ್ಕೆ ಸರಿಯಾಗದ ಕಾರಣ ಅಂದ್ರೆ ಯಾರರಣ್ಯ ನಾಶ ವಾಹನಗಳು ಮತ್ತು ಕಾರ್ ಸ್ಥಾನಗಳಿಂದ ಬರುವ ಹೋಗಿ ಪ್ಲಾಸ್ಟಿಕ್ ಬಳಿಕೆ ಅಧಿಕ ಹೆಚ್ಚಳ ನದಿಗಳ ಮತ್ತು ಕೆರೆಗಳಿಗೆ ಕಚ್ಚ ಮತ್ತು ರಾಸಾಯನಿಕ ತ್ಯಾಜ್ಯವನ್ನು ಹಾಕುವುದು ಅತಿಯಾದ ಶಬ್ದವನ್ನು ಮಾಡಿದ್ರೆ ಮತ್ತು ಪರಿಸರ ಹಾನಿಿಯಗಲು ಏನಾಗುತ್ತದೆ ಪರಿಸರ ಎಲ್ಲಿ ಸರಿದ ಇರ್ತದೆ ಅಲ್ಲಿ ನಿಮ್ಗೆ ಇದು ಇರ್ತ್ತದೆ
ಈಗ ಎಂ ಬಿಿ ಪಾಟೀಲ್ಂತ ಸಾಹೇಬರು ಈಗ ದೊಡನಾದ ಫ್ಯಾಕ್ಟ್ರಗಳು ನಿರ್ಮಾಣ ಮಾಡಿದ್ದಾರೆ ಅವುಗಳ ಹೊಗೆವು ಮುಗಿಲಿನಲ್ಲಿ ಮುಟ್ಟಿರುತ್ತವೆ ಅವೆಲ್ಲ ಪರಿಸಸಲ್ಲ ಅವ ಮಾಡ ಈಗ ಗಾಳಿ ತಕ್ಷಣ ಆ ಬದಿಯ ನಗೆ ನಾವೇ ಉರಾಡ ಹೌದಲ್ ನ
ಪರಿಸರ ಅಷ್ಟೇ ಅಲ್ಲ ಸರ್ ನಿಮ್ಗೆ ನಾವು ಮಾತನಾಡ್ಬೇಕ ಪರಿಸರ ಅಷ್ಟೇ ನಾಶವಾಗುತ್ತಿಲ್ಲ ನಮ್ಮಲ್ಲಿರ ಓಜನ್ ಪದ್ರ ಸ ನಾಶ ಸೇಮ ಪ್ರತಿ ಆಯ ಕೀಟಗಳು ಇ ಕಿ ಕೀಟ ಅ ನೋ ರಾಸಾಯನಿಕ ಬಗೆಯಿಂದ ಅಲ್ವಾ ನೀವ ಏನಪ್ಪಾ ಏನು ನಾವು ಪಕ್ಷ ಸೊಡಕ್ಷ ನೇಮಕ ಮಾಡಬೇಕು
ಪರಿಸರ ಸಂರಕ್ಷಣೆ ಅನ್ನುೋದು ಸರ್ ಮಾವನಿಗೆ ತುಂಬಾ ಮುಖ್ಯ ಈಗ ಅವನು ಮಾನವನು ಮಾಡಬೇಕು ಸರ್ ಪರೀಕ್ಷರ ಸಂರಕ್ಷಣೆ ಈಗ ನಾನ್ ಹೇಳ್ತಿರೋಣಂದ್ರೆ ಸರ್ ಪ್ಲಾಸ್ಟಿಕ್ ಬಳಕೆಯನ್ನು ಕಮಿ ಮಾಡಬೇಕು ಸರ್ ವಿದ್ಯುತ್ ಬಳಗೆ ಹೆಚ್ಚ ಹೆಚ್ಚು ಮಾಡಬಾರ ಈಗ ಸಾರ್ವಜನಿಕರಿಗೆ ಏಕೆಂದ್ರೆ ಈಗ ಪರಿಸರ ಸಂುರಕ್ಷಣೆ ಮಾನವ ಮ ಮಧ್ಯಾಹನ ಮಾಡಾರಗ ಪರಿಥಿತ ಹೇಳಿ ನೋಡೋಣ ಸರ್ ಈಗ ನಿಮ್ಮ ಹೊಲಗ ಕೆಲಸರತ್ತ ಗಾಳಿ
ಹೌ ಹೌದು ನೀವು ನೀವು ನಿಮ್ಮ ಅದಕ್ಕೆ ನಾವು ಅಲಿಸಿಕೊಳ್ಳಬೇಕು ನಮ್ಮದಕ್ಕೆ ನೀವು ಅಲಿಸಿಕೊಳ್ಳದಂದರೆ ಮಾತ್ರ ಇದು ಪ್ರಾಬ್ಲಮ್ ಸಮಸ್ಯೆ ಸರಿ ಆಾಗುವುದು ನಿ ನೀವ ಮಾತನಾಡುದು ್ರೆ ಇಲ್ಲಿ ಒಬ್ಬರಿಗೊಬ್ರು ಮಾತನಾಡುವುದು ಪ್ರಯೋಜನೆಲ್ಲ ಅಂತನ್ ಮತ್ತೆ ನೀವು ಮಾತನಾಡ ನಾವು ಕೇಳಿ ನೀವು ಹ ನೀವು ಹೇಳಿ ನಾನು ಕೇಳೋಣ
ಈಗ ನಿಮ್ಮ ತೋಟದಲ್ಲಿ ಒಂದು ಸ್ವಲ್ಪ ಗಿಡಗಳು ನೆಟ್ಟರೆ ಒಂದು ನಾಲ್ಕೈದು ತೆಂಗಿನ ಗಿಡಗಳು ಮರಗಳು ಇವೆ ಈಗ ತೆಂಗಿನಕಾಯಿ ಆ ತಣ ಮನುಷ್ಯನಿಗೆವು ಕೊಡಬೇಕು ಈಗ ಮಾನವ ತೆಂಗಿನ ನೀರನ್ನುಡಿಸು ಒಂದು ಸಲಾಯ ಸರ್ ನಾು ಹೇಳುವ ಒಂದು ತಿಂಗಗಳಾಯ ಸಲಾಯ ಸ
ಪರಿಸರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ್ ಪರಿಚರೆ ತರಸಿನೆ ಬಗ್ಗೆ ಮಾತಾಡಿ ಇದನ್ನೆಲ್ಲ ಮಾತನಾಡಿದರೆ ತಾನೇ ನಿಮಗೆ ಕೆಲವ ಪರಿಕಾರದ ಬಗ್ಗೆ ಜನರಲ್ಲಿ ಮಾಹಿತಿ ಕೇಳಬೇಕು ಮತ್ತು ನಿನ್ನ ರೈತ ಲ್ವಾ ಅಂದ್ರೆ ಬೆಳೆ ಪರಿಹಾರ ನಿಮಗೆಳೆ ಬೆಳೆ ಚೆನ್ನಾಗ ಆಗತದೆ ಪರಿಸೂ ನಮ್ಮ ಜೀವನದ ಆಧಾರ
ಸ ನಾನ್ ಏನ್ ಹೇಳ್ತಾ ಇದ್ರು ಅಂದ ಸರ್ ಈಗ ಕ್ರಿಕೆ ಈಗ ಕ್ರಿಕೆಟ್ ನಲ್ಲಿ ಒಂದು ಡಾಟ್ ಬಾಲ್ಗೆ ಒಂದು ಏಳರಿಂದ ಎಂಟು ಸಚಿಗಳನ್ನು ನುತ್ತಿದೆ ಅವುಗಳನ್ನು ಈಗ ಗುಜರಾತ್ ರಾಜಸ್ಥಾನ್ ಇವು ಎಲ್ಲಿ ಗಿಡಗಳು ಇರುವುದಿಲ್ಲ ಅಲ್ಲಿ ಹೋಗಿ ನೋಡ್ ಈಗಿನ ಬಿಸಿ ನಗೆ ತುಂಬಾ ಮು್ಯ ಏಕೆಂದರೆ ಒಂದು ದಾಟ್ ಬಾಲಿಗೆಷ್ಟಂದು ಗಿಡಗಳು ನಡುತ್ತಿದ್ದಾರೆ ಅಂದ್ರರೆ ಒಂದು ಇಂಬತ್ತು ಊರಿನಲ್ಲಿ ಒಂದು ಒಂದು ನೂರ ಇಪ್ಪತ್ತು ಡಾಟ್ ಬಾಲ್ಗಳದಾದ್ರೆ ಈಗ ಒಂದು ಮ್ಯಾಚ್ ನಲ್ಲಿ ಒಂಬ ೂ ಅವ ಸಾವಿರ ಗಡೆಗಳನ್ನು ನಡುತ್ತಿದ್ದಾರೆ ಅಂತ ಎಷ್ಟು ಮ್ಯಾಚ್ ಗಳು ಆಗುತ್ತವೆ ಸ ಹೇಳಿ ನೋಡೋಣ ಈಗ ವರ್ಷ ಪೂರ್ತಿ ಗಿಗಳು ನಡೆದ
ನೀವು ಹೇಳುದು ಸರಿನೇನೆ ಇಂದು ಇಂದು ನಾವು ಪರಿಚ ಹೆಸರವನ್ನು ಕಾಪಾಡಿದರೆ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಮತ್ತು ಸುಂದರ ಭೂಮಿಯನ್ನು ನೀಡಬಹುದು ಮರಗಳನ್ನು ಗಳಿಸೋಣ ಮರ ಪರಿಸರವನ್ನು ಹಿಸೋಣ ತಮ್ಮ ದೇಹದೊಂದಿಗೆ ಎಲ್ಲರೂ ಪರಿಸರ ಸಮಸ್ಯನೆ ಕೈ ಜೋಡಿಸಬೇಕು ನಿಮಗೂ ಧನ್ಯವಾದಗಳು ನಮಗೂ
ಧನ್ಯವಾದ
ನಿಗೆ ತುಂಬಿರುವುದೆಲ್ಲ ಧನ್ಯವಾದಗಳು